ಹಾ, ನಮಸ್ಕಾರ ಮಾತಾಡಿ.
ಸುಭೋದಯ.
ಹಾ, ಶುಭೋದಯ ನಿಮ್ಗು ಶುಭೋದಯ.
ಏನ್ ಮಾಡ್ತಾ ಇದೀರಾ
ಇಲ್ಲ ಹಾಗೆ ನಾವು ಸುಮ್ಮನೆ ಕುತ್ಕೊಂಡು.
ಹ್ಮ
ಈದ್ವಿ ನೀವ ಏನ್ ಮಾಡ್ತಿದ್ದೀರಾ.
ನಾವು ಸುಮ್ಮನೆ ಕೂತಿದ್ದೀವಿ.
ಹೌದಾ, ಎಂತ ಸಮಾಚಾರ ಏನ್ ಕೆಲ್ಸಕ್ ಹೋಗಿಲ್ವಾ ಎಲ್ಲಿಗೆ ಹೋಗಿಲ್ವದು ಇವತ್ತು.
ಎಲ್ಲಗೂಇಲ್ಲ ಇವತ್ತು- ಇವತ್ತು ಏನು ಕೆಲ್ಸ ಇಲ್ಲ. ಸುಮ್ಮನೆ ತಿನ್ನೋದು, ಮಲಗೋದು, ಆಡೋದು.
ಹಾ, ಹಾ ಅಂಗಂಗ ತಚಿರಿ ಬೇಡಿ
ಆತರ ಏನಿಲ್ಲ.
ಹಾ ಮತ್ತೆ ಏನ್ ವಿಶೇಷ ಏನ್ ಇ ಏನ್ ಊಟ ಮಾಡ ಊಟ ತಿಂದ್ರಿ ಇವತ್ತು. ಮತಬೆಳಿಗ್ಗೆ
ಬೆಳಿಗ್ಗೆ ಮುದ್ದೆ ತಿಂದೆ ನೀವೇನು ತಿಂದ್ರಿ.
ಹಾ, ನಾನು ಇವತ್ತು ಅನ್ನ ರಸ ಮಾಡಿದ್ರು ನಮ್ಮತಂಗಿ ಅದ ಮಾಡತಿನರಿ.
ಮುದ್ದೆ ಜೊತೆ ಇದು ಹುರುಳಿ ಕಾಳ ಗೊತ್ತಾ ನಿಮ್ಗೆ
ಹುರುಳಿ ಕಾಳು ಹಾ, ಗೊತ್ತು ಕೇಳಿದೀನಿ ಹೇಳಿ-
ಆ ಹುರುಳಿಕಾಳನ್ನ ಮೊಳಕೆಕಟ್ಟಿ
ಹ್ಮ್,
ಅದರ ಸಾಂಬಾರು ಮಾಡಿದರು ನಮ್ಮಅಮ್ಮ.
ಹಾ, ಹಾ, ಹಾ
ಅದು ತಿಂದೆ ಚೆನ್ನಾಗಿತ್ತು.
ಚೆನ್ನಾಗಿ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತೆಲ್ಲ ಮೊಳಕೆ ಕಾಳ ತಿನ್ನೋದ್ರಿಂದ.
ಹೌದೌದು,
ನಮ್ಮ ಕಡೆ ಈ ಪಟ್ಟಣ ಕಡೆ ಏನಂದ್ರೆ ಮೊಳಕೆ ಕಟ್ಟಿರೋದು ಇದು ಮಾಡ್ಕೊಡ್ತಾರೆ ಅದ್ರಲ್ಲಿ ಎಲ್ಲ ಒಣಗೋಗಿರುತ್ತೆ. ಏನು ಪೌಷ್ಟಿಕಾಂಶಗಳೇ ಇರಲ್ಲಾ.
ಆಗ್ಲೇ ಕಟ್ಟಿ
ಹೌದೌದು, ಹಸಿ -ಹಸಿ ಕಾಲು ತಿನ್ಬೇಕು ಹಸಿ ಆಹ ನಮ್ಮ ನಮ್ ಕಡೆ ಆಗಲ್ಲ ಅವ್ರು ಎಷ್ಟೋ ದಿನಗಳಿಂದ ಇಟ್ಟಿರ್ತಾರೆ. ಅದೊಂಥರ ಬಾಡೋಗಿ- ಏ ತಿಂದರು ಒಂದೇ ತಿಂದಿದ್ರು ಒಂದೇ.
ಹೌದು, ಪೌಷ್ಟಿಕಾಂಶಗಳೆಲ್ಲ ಹೋಗಿರುತ್ತೆ.
ಹೋಗಿರುತ್ತೆ,
ಹ್ಮ್, ನಮ್ಮ ಪಟ್ಟಣದ ಜೀವನ ಹೆಂಗಂದ್ರೆ ನಮಗೆ ನಾವೆ ಎಲ್ಲ ಮಾಡಕೊಡುವ ಅಷ್ಟು ಬಿಡುವಿನ ಸಮಯ ನಮಗಿರೋದಿಲ್ಲ. ಇಲ್ಲ ಬೆಳಿಗ್ಗೆ ಯದ್ನ ಬಿದನ ಓಡ್ರ ಮತ್ತೆ ಸಾಯಂಕಾಲ ಬಂದ್ರ ಈದೇ ಹಾಗಾಗಿರುತ್ತೆ. ಇನ್ನೆಲ್ಲಿ ಹೇಳಿ-
ಹೌದೌ ಹೌದು ನಿಜಾ
ನನಗೆ ಹಳ್ಳಿ ಜೀವನ ಅಂದ್ರೆ ಬಾರಿ ಇಷ್ಟ ಆದ್ರೆ ಏನು ಮಾಡುವುದು ನಮಗೆ ಹಳ್ಳಿ ಕಡೆ ಬರೋಕೆ ಭಯಾ ಲ್ಲ ಮಾಡ್ತಾ ಇದ್ದೀವಿ
ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ
ನಾವು ಅಂದ್ರೆ ಹಳ್ಳಿಯಲ್ಲಿ ನಮಗಂತೂ ಸ್ವಂತ ಮಳೆ ಇರ್ಬೇಕು
ಹಾ
ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಇನ್ನೂ ಕೆಡುವಂದ ಸಮಯ ಬೇಕು ನಾವು ಒಂದಷ್ಟು ಹಣ ಹೂಡಿಕೆ ಮಾಡಿ
ಹಾ
ಬಂದು ಆ ಕಡೆ ಇದ ಬಿಡೋಣ ಅನ್ಕೊತಾ ಇದ್ದೀವಿ
ಒಳ್ಳೆ ಕೆಳಸ ಅದು
ಹೌದೌದು ಈ ಹಳ್ಳಿ ಜೀವನ ಹೌದು ಈ ಪಟ್ಟಣದಲ್ಲಿ ಏನಂದ್ರೆ ಒಬ್ಬರು ಕಾಲ್ ಕೆಳಗಳಿ ಇದು ಮಾಡೋದಕ್ಕಿಂತ ಅಲ್ಲಿ ನಮ್ಮ ಸ್ವಂತ ಕೆಲಸದ ಮೇಲೆ ನಮ್ಮ ಕಾಲಿನ ಮೇಲೆ ನ ನಿಂತ್ಕೊಂಡಂಗಿರುತ್ತಲ್ಲಿ
ಹೌದು ಅದು ನಿಜ ಅದು
ಕಡೆದ್ರೆ ವಾರಕ್ಕೆದ ಸಿಗುವ ಒಂದು ದಿನ ರಜಕ್ಕೆ ದಿನ ವಾರ ಪೂರ್ತಿ ಕಾಯ್ಬೇಕು
ಹ
ಹಾ ಹೌದೌದು
ಹಳ್ಳಿಗಳಲ್ಲಾದ್ರೆ ನಮ್ದೇ ಸ್ವಂತ ಕೆಲಸ ಇರುತ್ತದೆ
ಹೌದು ಅನ್ನ ಹಾಗೆ ನಮ್ಮ ಕಡೆ ಇವಾಗ ತರಕಾರಿಗೆ ಆಗ್ಲಿ ನಮ್ಮ ಕಡೆ ಬಾರಿ ಬೆಲೆ ಮಾರಾಟ ಮಾಡ್ತಾರೆ ಆದ್ರೆ ರೈತರಿಂದ ಮಾತ್ರ ತುಂಬಾ ಕಡಿಮೆ ತಗೊತಾರೆ ಅಲ್ವಾ
ಹೌದು ಅದು ನಿಜ ಅದು ಅದು ತುಂಬಾ ಸಂಕಷ್ಟಕರ ವಿಷಯ ಅದು
ಅದು ಯಾಕೆ ಹೆಂಗ ಮಾಡ್ತಾರೆ ನಿಮ ಅವರು ಈ ಮಾರುಕಟ್ಟೆಯವರೆಲ್ಲ
ಅದು ನಮ್ಗೆ ಕಾರಣ ಸರಿಯಾಗಿ ಗೊತ್ತಿಲ್ಲ ಆದ್ರೆ ರೈತ ತಗೊಳ್ಳೋದು ಕಮ್ಮಿ ಬೆಳೆಗೆ ತಗೊಂಡು ಬೇರೆಯವ್ರಿಗೆ ಮಾರೋದಲ್ಜಾಸ್ತಿ ಜಾಸ್ತಿ ಮಾರ್ತ ಅದರಲ್ಲೂ ಪಟ್ಟಣದಲ್ಲಿ ತುಂಬಾ ಹೆಚ್ಚಿನ ಬೆಳೆಗೆ ಮಾರ್ತಾರೆ
ಹೌದು ಅದರಿಂದಾಗಿ ರೈತರಿಗೆ ಭಾರಿ ನಷ್ಟ ಆಗುತ್ತೆ ಅವರು ಅದಕ್ಕೆ ಹಾಕಿರ ಹಸಲಿ ಹಸ್ತಿ ಸಹ ಬರುವುದಿಲ್ಲ ಎಷ್ಟೋ ಜನ ಇದಕ್ಕಾಗಿಯೇ ಆತ್ಮಹತ್ಯ ಮಾಡ್ಕೊಂಡ್ಂಬಿರ್ತಾರಲ್ಲಾ
ಹೌದು ಬೆ ಬೆಳೆದಿರೋ ಬೆಳೆಗೆ ಸರಿಯಾಗಿ ಬೆಳೆ ಸಿ
ಹೌದು ಹೌದು
ತುಂಬಾ ಸಾಲ ಮಾಡಿರ್ತಾರೆ
ಹೌದು ನೀವೇ ನಿಮ ಬೆಳಗ್ ಬೆಳದ್ದೀರಾ
ನಾವು ಜೋಳ ಬೆಳೆದಿದ್ದೀವಿ ಜೋಳ ಶೇಂಗಾ ರಾಗಿ
ಹಾ ಹಾ
ತರಕಾರಿ ಬೆಲೆ ಇನ್ನುೂ ಏನೋ ಬೆಳೆದಿಲ್ಲ
ಹ ಹಾ ಅಂದ್ರೆ ನಂಗೆ ಜೋಳ ಅಂದ್ರೆ ನೆನಪಾಯ್ತು ನೀವು ಜೋಳ ಅಂದ್ರೆ ಹೆಂಗ ತೀರಾ ಅದನ್ನ ಏನು ಒನ ಬೀಜ ಮಾಡಿ ಮ್ತೀರಾ ಇಲ್ಲ
ಹೌದು ಅದು ಫುಲ್ಲು ಬೆಳೆ ಕೊಯ್ಲಕ್ಕೆ ಬಂದಮೇಲೆ ಅದನ್ನು ಚೆನ್ನಾಗಿ ಒಣಗಿಸಿ ಮತ್ತು ಅದನ್ನು
ಹಾ ಹಾ
ತಗೊಂಡು ಮ ಎಲ್ಲಾ ಅದು ಚಿಪ್ಪ ಇರುತ್ತಲ್ಲಾ ಆ ಚಿಪ್ಪ ಎಲ್ಲಾ ತೆಗಬಿಟ್ಟು
ಹಾ ಹಾ ಬಿಜಿಲ್ಲ
ಬೀಜ ತಗ್ತು ಮತ್ತೆ ಅದನ್ನ ಸ್ವಲ್ಪ ದಿನ ಒಣಗ ಅದಲ್ಲ ತಾಕಿ ಆ
ಅಂದ್ರೆ ನೀವು ಅದನ್ನ ಯಾವ ಲೆಕ್ಕ ಲೆಕ್ಕದಲ್ಲಿ ಕೆಜಿ ಲೆಕ್ಕ ಮ್ತೀರಾ ಇಲ್ಲ ಕ್ವಿಂಟಾಲ್ ಲೆಕ್ಕ ಮ್ತೀರಾ ನಾನನ್ ಸ್ವಲ್ಪ ಹೇಳ್ತೀರಾ ನನಗೆ
ಕುಂಟಾಲ್ ಕುಂಟಾಲ್ ಲೆಕ್ಕದಲ್ಲ ಕೊಡ್ತಾರೆ ಆದಂದ್ರರೆ ಜಾಸ್ತಿ ಬೆಳೆ ಜಾಸ್ತಿ ಬೆಳೀಿತಾರಲ್ವಾ
ಹೌದೌದು
ಅದಕ್ಕೆ ಕುಂಟಾಲ್ ಲೆಕ್ಕಲೆ ಕೊಡ್ತಾರೆ ಕುಂಟಾಲ್ಗೆ ಹೆಂಗಿಲ್ಲಾಂದ್ರರು ನಾಲ್ಕ್ ಸಾವಿರ ಐದು ಸಾವಿರ
ಹಾ ಸರಿ ಸರಿ ಸರಿ
ಒಂದೊಂದು ಬಾರಿ ತುಂಬಾ ಬೆಳೆ ಬೆಳೆ ಸಿಗುತ್ತೆ
ಹ್ಮ್ ಹ್ಮ್
ಒನ್ನಂದು ಬಾರಿ ಕಮ್ಮಿ
ನಾವು ನಮ್ಮ ಅಜ್ಜಿಯವರ ಮಳೆಯಲ್ಲಿ ಹೋಗ ನಮ್ಮ ಅಜ್ಜಿಯ ಅವರದ್ದು ಹಳ್ಳಿನೇ ನಾವು ಅಲ್ಲಿ ಹೋಗ್ ಅವ್ರು ಎರಡು ರೀತಿಯ ಜೋಳಗಳನ್ನ ಬೆಳೀತಾರೆ ಮೆಕ್ಕೆಜೋಳ ಒಂದು ಮುಸಕಿನ ಜೋಳ ಅಂತಂದು ಹಾ ಹಾ ನಿ ಜೋಳ ಬಂದು ನಾ ಅವರು ಮನೆಗೆ ಇಟ್ಕೊಂತಾರೆ ಅದೇನು ಕುರಿ ಮೇಕೆಗಳ ಇಟ್ಟ್ರೆ ಚೆನ್ನಾಗಿ ಬಲಿಷ ಇಷ್ಟವಾಗಿ ತಪ್ಪದ ಗೊತ್ತಾಗುತ್ತಂತೆ
ಹೌದೌದು ನಾವ ನಾವು ಸಹ ಅದನ್ನ ಹಾಕ್ತಿೀವಿ ನಮಗೂ ನಮ್ದು ಕುರಿಗಳಿದಾವೆ ಅದಕ್ಕೆಲ್ಲ ಅದಕ್ಕೆ ತಿನ್ನಲು ಹಾಕ್ತಿವಿ
ಹ್ಮ ಮತ್ತೆ ಮುಸ್ಕಿ ಇನ್ನ ಮೆಕ್ಕೆ ಜ್ವರ ಮಾರ್ಬಿಡ್ ಸರಿ ಮುಸ್ಕಿನ್ ಜೋಳ ಇಟ್ಕೊಂತರಿ ಹದು
ಹಂಮಾಡ್ತಾರೆ
ಇನ್ನು ನಮ್ಮ ಈ ಪಟ್ಟಣ ಕಡೆ ಹಸಿ ಜೋಳದ ಬೆಂಡ ಇರುತ್ತಲ್ಲ ದು ಅದರಲ್ಲಿ ಬೇರೆ ತುಂಬಾ ವಿಧ ವಿಧವಾದ ಆಹಾರ ಆಹಾರಗಳ ತಯಾರಿ ಮಾಡ್ತರಿ ನೀವು ಅದನ್ನ ಬೆಡಿ ಅಲ್ವಾ
ಅದನ್ನು ಕಮ್ಮಿನೇ ಬೆಳೆಯೋದು
ಹ ಅದ ಅದಕ್ಕೆ ಈ ಕಡೆ ಬಾರಿ ದುಬಾರಿ ಬೆಳೆ ಸಿಗುತ್ತೆ ಬಾರತು ಬಾರಿ ನಮ್ಮ ಮಕ್ಕಳ ಅದರಲ್ಲಿ ಇವ ಲೆಕ್ಕ ಹಾಕಿದ್ರೆ ಒಂದು ಒಂದರಿಂದ ಒಂದು ಎಂಟು ಇರುತ್ತೆ ಅದಕ್ಕೆ ಒಂದು ನೂರ ಐವತ್ತು ರೂಪಾಯಿ ತಗೊತಾರೆ ಹೌದು ಅದೇ ಹೇಳ್ತೀನಿ ಅಲ್ವಾ ನಿಮ್ಮ ರೈತರಿಂದ ಕಡಿಮೆ ಬೆಳೆ ತಗೊಂಡು ಈ ಕಡೆ ಜಾಸ್ತಿ ತುಂಬಾ ಬೆಳಿಗ್ ಮಾರ್ತಾರೆ
ಹೌದು ನಿಜ ಅದು ನಿಜ ಅವ್ರ್ ಜೀವನ ನಡಿಬೇಕಲ್ವಾ
ಹೌದು ಮತ್ತೆ ಇನ್ನಂತ ಸಮಾಚಾರ
ನೀವು ಈ ನಡುವೆ ಎಲ್ಲಾದ್ರೂ ಹೋಗಿದ್ರಾ
ನಾವು ಸದ್ಯಕ್ಕಿಲ್ಲ ನಮ್ಗೆ ಪರೀಕ್ಷೆಗಳು ಹತ್ರ ಬರ್ತಾ ಉಂಟು ಅದಕ್ಕೆ ಪರೀಕ್ಷೆಗಳ ತಯಾರಿ ನಡೆಸ್ತಾ ಇದ್ದೀವಿ
ಹೇಗಿದೆ ನಿಮ್ಮ ತಯಾರಿ ಪರೀಕ್ಷೆಗೆ
ಹಾ ಪರವಾಗಿಲ್ಲ
ಹ ಚೆನ್ನಾಗಿ ಹೋಗದ್ ಚೆನ್ನಾಗಿ ಓದ್ಕೊಳ್ಳಿ ಪರೀಕ್ಷೆ ಚೆನ್ನಾಗಿ ಬರೀರಿ ಒಳ್ಳೇದಾಗ್ಲಿ
ಧನ್ಯವಾದಗಳು ನಿಮ್ಮ ಒಂದು ಈ ಕಾಳಜಿ ಪ್ರೀತಿಗೆ
ಹಾ
ಮತ್ತೆ ಇನ್ನೇನು
ಹೇಳಿ ಏನಾದ್ರು ಕೇಳೋಣ
ಇನ್ನ ನಮ್ಮ್ ಮನೆಯಲ್ಲಿ ಏನಿಲ್ಲ ಹೇ್ದೆ ನಾವು ಕೇಳ್ತೀವಿ ಹ ನೀವ ಜೋಳ ಹಾಕಿದ್ರಿ ಅಂತಲ್ರ ನಮ್ಮ ಅಜ್ಜಿಯವರ ಊರಿನಲ್ಲಿ ಅದೇನೋ ಕಾಗೆಗಳು ಬಂದು ತಿಂದಾಕ್ತ ತಂತೆ ಅವರು ಬೆಳಿಗ್ಗೆ ಒಬ್ಬ ಒಬ್ಬರ ಮನುಷ್ಯ ಅದೇ ಕೆಲಸಕ್ಕಲಿ ನೋ
ಹ ಹೌದೌದು ತುಂಬಾ ಪಕ್ಷಿ ಕಾಟ ಮತ್ತೆ ಪ್ರಾಣಿ ಕಾಟ
ಯಾಕೆ ಪಾಪ ಹವು ತಿನ್ಬೇಕಲ್ವಾ ಅವಳಿಗೂ ಆಹಾರ ಬೇಕಲ್ವಾ
ಅಂದ್ರೆ ಅವು ತಿನ್ಬೇಕು ಬಟ್ ನಾವು ಕಷ್ಟಪಟ್ಟು ಬೆಳದಿರೋ ಬೆಳೆನ ತಿಂದ್ರೆ ಹೇಗೆ ಅಂತ ಹ್ಮ್ ಎಲ್ಲವವನ್ನುೂ ತಿನ್ಬಿಡ್ತಾವವೆ
ಹೌದು ಹೌದು
ಏನ್ ಮಾಡಕ್ಕ ಆಗಲ್ಲ.
ನಮ್ಮ ಅಜ್ಜಿಯವರ ಮನೆಯ ಕಡೆಯೇ ಈ ಪ್ರಾಣಿ ಪಕ್ಷಿಗಳಿಗಿಂತ ಕೋತಿಗಳಗಳು ಕಾಟ ಬಾರಿ.
ಅಯ್ಯೋ, ಅದು ಆ ಕೋತಿ ಬಗ್ಗೆ ಕೇಳ್ರೆ ಕೇಳಲೇಬೇಡ್ರಿ, ಅದು ತುಂಬಾ ಅದು.
ನಮ್ಮ ತಾತ ಅವರು ಬಂದೂಕು ಎತ್ಕೊಂಡ್ ಹೋಗ್ತಾರೆ, ಅದನ್ನ ಓಡಸೋದಕ್ಕೆ.
ಹಾ ನಮ್ಮ ಕಡೆ ಒಬ್ಬ ಮನುಷ್ಯ ಅದೇ, ಕೆಲ್ಸ ಹ ಒಬ್ಬ ಮನುಷ್ಯ ಇರ್ತಾರೆ ಒಳದ ಹತ್ರ.
ಹೌದೌದು. ನನಗಿ ನನಗೆ ನಮ್ಮ ಅಜ್ಜಿಯ ಊರು. ಕಡೆ ನಂಗೆ ಬಹಳಷ್ಟ. ಅಲ್ಲಿಂದ ಮತ್ತೆ ಬರಕ್ಕೆ, ನಂಗೆ ಇಷ್ಟನೇ ಆಗಲ್ಲ.
ಹೌದು.
ಹಾ, ಅಲ್ಲಿ ಇರುವ ವಾತಾವರಣನೇ ಬೇರೆ. ಹಾ! ಮತ್ತೆ ಈ ಹ. ಈ ಕಡೆ ಬಂದ್ಬಿಟ್ರೆ, ಮತ್ತೆ ಅದೇ ಏನು ಯಾವಾಗ್ಲೂ ಇರೋದೆ, ಏನ ಕಪ್ಪ ಈ ಪಟ್ಟಣ ಜೀವನ ಅನ್ಸೋ ಸಾಕಾಗಿದೆ.
ಹಾ, ಹಾ ವಾಹನಗಳ ಶಬ್ದ ಜಾಸ್ತಿ. ನೆಮ್ಮದಿ ಇರಲ್ಲ.
ಹೌದು ನೆಮ್ಮದಿ ಇರಲ್ಲ. ನಮ್ಮ ಅಜ್ಜಿಂಗ ಮನೆಗೆ ಹೋದ್ರೆ, ನಮ್ಮ ಅಜ್ಜಿ ನಮ್ಗೆ ಬೇಕಾದ ಆಹಾರಗಳೆಲ್ಲ ಮಾಡ್ಕೊಡ್ತದೆ. ನನಗೆ ನಮ್ಮ ಅಜ್ಜಿ ಕೈಯಿಂದ ಮೀನು ಸಾರ ಅಂದ್ರೆ ಬಾರಿ ಇಷ್ಟ.
ಹೌದಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ.
ನಮ್ ಅಜ್ಜಿಯ ಕೈ ರುಚಿನೇ ಬೇರೆ ಬಿಡಿ. ನಮ್ಮ ತಾಯಿ ಸಹ ಹಂಗೆ ಮಾಡೋದು.
ಹೌದಾ! !
ಮತ್ತ ನಮ್ ಅತ್ತೆ ನಮ್ಮ ಅಜಿಯವರ ಮ್ಣಿ ಹಾ
ಮೀನು ಮುಳ್ಳು ಜಾಸ್ತಿ ಇರುತ್ತೆ ಅಲ್ವಾ.
ಮುಳ್ಳು ಇರುತ್ತೆ, ಆದ್ರೆ ನಾವು ನನಗೆ ಮುಳ್ಳು ಇರುವ ಮೀನು ಅಂದ್ರೆ ಆಗಲ್ಲ. ನಮ್ಮ ತಾತವರು. ರು ಒಂಥರ ಮೀನ್ ತರ್ತಾರೆ, ಅದರಲ್ಲಿ ಮಧ್ಯದಲ್ಲಿ ಮಾತ್ರ ಒಂದು ಮೂಳೆ ಇರುತ್ತೆ.
ಹಾ, ಹಾ! !
ಏನ್ ಏನೂ ಇರಲ್ಲ ಚೆನ್ನಾಗಿರುತ್ತೆ.
ನಾನು ಮೀನ್ ತಿನ್ನಬೇಕಾದ್ರೆ ನಮ್ ತಾತವರು ಮುಳ್ಳನ್ನು ಬಿಡ್ಸಿ, ಬಿಡಸಿ ಕೊಡ್ತಾ ಇದ್ರು.
ಹೌದು, ಹೌದು ಈ ಅಜ್ಜಿ ತಾತಗೆ ಮೊಮ್ಮಕ್ಕಳ ಪ್ರೀತಿ, ಅಂದ್ರೆ ಬಾರಿ ನೋಡಿ.
ಹೌದೌದು ಅಹಂ.
ಮಕ್ಕಳ ಮೇಲೆನು ಅಷ್ಟೊಂದು ಇರಲ್ಲ. ಹ್ಮ್ ನಿಮಗೂ ಅಜ್ಜಿ ತಾತ ಇದ್ದಾರಾ?
ಇದಾರೆ ತುಂಬಾ ಚೆನ್ನಾಗಿ, ನೋಡ್ಕೋತಾರೆ ಅವರು.
ಹೌದು
ಆದ್ರೆ ಸ್ವಲ್ಪ ವೃದ್ಯಾಪದ, ವೃದ್ಧ್ಯಾಪದಲ್ಲಿ ಇದ್ದಾರೆ ಅವರು.
ಹೌದು, ಹೌದು. ಅಂದ್ರೆ ನಾವ್ ಎಷ್ಟೇ ಬೆಳಿಲಿ, ಅವ್ರ ಕಣ್ಣಿಗೆ ನಾವ್ ಯಾವಾಗ್ಲೂ ಚಿಕ್ಕ ಮಕ್ಳೇ.
ಹೌದೌದು.
ಸರಿ ಸ್ನೇಹಿತರೆ, ಮನೆಗ್ ಮಾತ್ರ ತುಂಬಾ ಸಂತೋಷ ಆಯ್ತು.
ಹಾ, ನನಗೂ ಕೂಡ ತುಂಬಾ ಸಂತೋಷ ಆಯ್ತು.
ಸಿಗೋಣ
ಹಾ! ಸರಿ, ಸರಿ ಧನ್ಯವಾದಗಳು. ಹಾ ಧನ್ಯವಾದ.
ಈ ಕಸ.